ಹಲೋ ಏನಲ್ವಾ ಕು ತಿಿಂದ ನೋ ನಂಗ ಚಾ ಆಯ್ತು ಈಗ
ನಮ್ದು ಆಂಗೈತಿ
ಹ್ಮ್ ನೀವ ನ್ ಮಾಡಾತರಿ
ತ್ತರ್
ದಾ ಹೌದ್ ಅಷ್ಟ ಕುಡ್ದವಿ ನೋಡ ಏನ್ ತಿಂದಿ ಚಾ ಜೊತೆ
ಹ ನಾ ಬ್ರೆಡ್ ಮತ್ ಬಿಸ್ಕಿಟ್ ತಿಂದೇನ್ೀ ನೀವ್ರೀ
ಹ ಬ್ರೆಡ್ ಎಷ್ಟು ಮಾಡತ್ತನ್ ನೀವ
ಹ್ಮ್
ಹ್ಮ್
ಎಲ್ಲಾದ್ರೂ ಹೋಗಿದ್ರಿ
ಬಕ್ಕೇರೆಗ್ ಹೋಗಿದ್ವಿ ನಾವು ದೇವ್ರಿಗೆ
ಹ್ಮ್ ಯಾರಾರು ಹೋಗಿದ್ರಿ
ನಾನು ನ ಫ್ರೆಂಡ ಅಕ್ಕಿ ಮಗ ನಮ್ಮ ಮಕ್ಕನ್ ಮಗಳು ಒಂದು ನನ್ ಮಗಳು ಒಂದು
ಹ್ಮ್
ಎಷ್ಟ್ ಮಂದಿ ಸೇರಿದೆ ಅಯ ಮತ್ತ ಎಲ್ಲಿಲ್ಲ ಅಲ್ಲ ಎಷ್ಟ ಬಂದಿವ ಎಲ್ಲ ದೇವಸ ತಕ್ಕೆ ಅಲ್ಲಿ ಅಲ್ಲೇ ದೇವ್ರ ದರ್ಶನ ಮಾಡ್ಕೊಂಡ್ ಬಂದಿವವಿ ಹೋಗಿ
ಬಸ್ಸಿಗೆ ಹೋಗಿದ್ರಿ
ಹ್ಮ ಬಸ ಅಲಿ ಹೋಗಿದ್ವಿ
ತಿಿಂದ್ರ
ಹವಾ ಅಲ್ಲಿ ಏನ್ ಚಲೋ ರಂಗಿಲ್ಲ ಅಲ್ಲಿ ಹಳ್ಳಿ ಐತೆ ಆದ್ರೆ ಹಳ್ಳಿ ಮತ್ತ ಅಲ್ಲಿಂತ ರಂಗ ಬಂದ್ ಹೋಗೊಂಬಂದಂದ ಬೇಕ್ರಿ ಒಳಗೆಂತ ತಗೊಂಡ್ ಹೋಗಿದ ಬಿಿಸಕಿಟ್ದು ವಾಪಸ್ ಬರುವಾಗ ಪೂರಿ ತಿಿಂದ ಮನೆಗ್ ಬಂದನು ಹ್ಮ್ ಪುರಿ ಲಸಿ ತಿನ್ ಕುಡುದ್ವೆ ಹ್ಮ್ ಹುಡುಗ ಹೊರ ಮನಗ್ ಬಂದ್ವಿ ಮನಗ್ ಬಂದಿ ಬಂದಿ ಚಾಮ ಮಾಡಿದ್ರೆ ಚಾಬ್ರೆಡ್ ತಿಿಂದ ಕುಂತಿದ್ದೆ ನೋಡಿ
ಹ್ಮ್
ಹ್ಮ್ ನೀವುಲ್ಲೋಗಿದ್ರಿ
ಹೋಗಿಲ್ಲ ಅ ಮನೆಯೊಳಗ ಇದ್ವಿ
ಅಕ
ಮುಂದ್ ಹೋಗ್ಬೇಕಂತ ದೇವ್ರಿ
ಹೌದಣ ಹ್ಮ್ ಹ್ಮ್ ಎಕ್ಸಾಮ್ ಹೋಗದುವ
ಹಾ ಮುಗ್ದಾವ್ರಿ
ರಿಸಲ್ಟ್ ಯಾವಾಗ ಬರ್ತದೆ
ನೀವು ನೆಕ್ಸ್ಟ್ ಇಯರ್ ರೀ
ಹೌೆ ಹ್ಮ್ ಹ್ಮ ನಿಮ್ದ ಚಲೋ ಬಿಡ್ವಾ ಎಕ್ಸಾಮ್ ಮುಗುದ ಅಂದ್ರೆ ಎಷ್ಟ್ ಕೊಡ್ತಾರ ನಿಮಗ್
ಹ್ಮ ಹಾಗ
ಹ್ಮ್ ನಮಗ್ ಒಂದಿನಾನೂರು ಎಷ್ಟ ನಮ್ಮ ನಷ್ಟದ ಹ್ಮ್ ಮುಂಜಾನೆ ಒಂದಿಷ್ಟ್ ಮಾಡಿಟ್ಟ ಹೋಗಿನೆ
ಹ್ಮ್
ಬಂದ್ವಿ ಇನ್ನು ಮ ಸಂಜೆ ಯ್ತಲ್ಲ ಕಾಕೊಂಡ್ ಕುಂತರ್ಕಾವ ನನಗೆ ಎಲ್ಲ ಕೆಲಸ ಮಾಡ್ಬೇಕಕ್ ಮತ್ತೇ ನಂದಷ್ಟ ಹ್ಮ್ ನಾವ ಬ್ಯಾಡ್ರಿ ಅಂದ್ರ ತಿನ್ನಾಕ್ಬೇಕಲ್ ಮನ್ಯಾಗ ಏನೋ ರೀ
ಹೌ
ನಾವವು ತಿನ್ಬೇಕೇ ಯಾರು ಉಪಾಸ ಮಕ್ಕೊಳಂಗಿಲ್ಲ ಸಂಜೆಕ್ ಯಾರು
ಹ್ಮ್
ಹ ಮಾಡದ ಮಾಡದ ಕಲನೂ ಸಾಕತ್ ನಮಗು ಹೋಗ ಬಂದಿದ್ದಕ್ಕೆ ಆತ್ ಮಾಡ್ಬೇಕಕ್ಕೆದ್ರಲ್ಲ
ಮಕ್ಕು ಬಿಡ್ಬೇಕಿತಿಲ್ರಿೀ ಸ್ವಲ್ಪ
ಮೂರು ಸಂಜೆೆಯಲ್ಲಿ
ಹ್ಮ್
ಹ್ಮ ಆ ರ ಹ ನದೇನಲ್ಲ ಬಲ್ಲ ಸುಸ್ತತ
ಚಿಕನ್ ಅದು ಮಾಡಿಲ್ಲಾರಿೀ ಇವತ್ತು
ಒರ್ಲ್ಲ ಮಾಡಡುಲ
ಹ್ಮ್ ಬಿರಿಯಾನಿ ಹೆಂಗ್ ಮಾಡ್ತಾರೀ
ಬಿರಿಯಾನಿನ
ಹ್ಮ್
ಬಿರಿಯಾನಿ ಒಂದ ಎಷ್ಟು ಒಳ್ಳಗ ಡಿ ಕಟ್ ಮಾಡಿಡ್ಬೇಕು ಫಷ್ಟೇ ಹ ಆಡಟ್ಟ ಉರಿಬೇಕಕ್ಕ ಒ್ಣ ಕೆಂಪ ಆಗಂಗ ಹರದಸಾಯ ಎಡ್ತಾಗ ಇಡ ಪಕ್ಕ
ಹ್ಮ್
ಆಮೇಲೆ ಮತ್ತೆ ಎಣ್ಣೆ ಕಸ ಕೆ ಇಡ್ಬೇಕಕ್ಳ್ಳಿ
ಹ್ಮ್
ಮಸಾಲೆ ಇರ್ತಾವಲ್ವ ನ ಮಸಾಲೆ ಅವನ್ ಹಾಕ್ಬೇಕ ಎನ್ೋಪ್ಪ ಅಷ್ಟೆ ಚಿಂದ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕ ಅಕ್ಕಿ ಒಂದ ಅರ್ಧ ಕೆಜಿ ಅಕ್ಕಿಿಗೆಂದ್ರ ಒಂದ ಪಾವ ಕೆಜಿ ಅಷ್ಟು ಕನ್ನಕುಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಬೇಕು ಸ್ವಲ್ಪ ಹೊತ್ತ ಫ್ರೈ ಮಾಡಿ ಮತ್ ಅಲ್ಲಾ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕಕ್
ಹ್ಮ್
ಹಾಕಿ ಮತ್ತ ಆಮೇಲೆ ಇದು ಮಿಕ್ಸಿ ಮಾಡ್ಕೊಂಡಿದ್ ಮಸಾಲೆ ಇರ್ತೇತಲ್ಲ ಹಸಿಮೆಣಸಕಾಯಿ ಅದು ಎಲ್ಲಾ ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಒಂದಿಷ್ಟು ಕೊತಂಬರೀ ಅವನೆಲ್ಲ ಸ್ವಲ್ಪ ಸಣ್ಣ ಹಂಗಾರ ಹಚ್ಚಿಕೊಂಡು ಮಿಕ್ಸಿ ಮಾಡ್ಕೊಂಡೆ ಅವನ್ನ ಹಾಕಬೇಕಾ ಹ ಚಿಕನ್ ಹಾಕಿದ್ದಕ್ಕ ಹ ಅಕ್ಕಿ ಒಂದ್ ಅರ್ಧ ಕೆಜಿ ಅಕ್ಕಿ ತಗೊಂಡ್ವಿ ಅಂತ ಅಂದ್ರ ಆ ಡಬರಿಲೆನ ಒಂದು ಅರ್ಧ ಕೆಜಿ ಅಷ್ಟು ನೀರು ಅರ್ಧ ಕೆಜಿ ಎಷ್ಟು ಬಂದಿರ್ತತ್ ನೋಡ ಅಕ್ಕಿ ಅಷ್ಟು ನೀರ್ ತಗೋಬೇಕ ಮತ್ತೊಂದ ಅದ್ರ ಅರ್ಧ ತಗೊಂಡಿದ್ರ ಅರ್ಧ ಮತ್ತೊಂದ ಇಷ್ಟ್ ನೀರ್ ತಗೊಂಡ್ ಅದಕ್ ಹಾಕ್ಬೇಕ ಹಾಕಿ ಒಂದಿಟ್ಟ ಕುದಿ ಬಂತಂದ್ರ ಅದು ಒಳ್ಳೆದಕ್ಕೆ ಅಕ್ಕಿ ಹಾಕ್ಬೇಕ ಅವಾವಾಗ
ಹ್ಮ್ ಹ್ಮ್
ಹಾಕಿ ಫುಲ್ ಅನ್ನ ಆಗೊಮಟ ಮತ್ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡು
ಹ್ಮ್
ಇನ್ನೇನ್ ಅನ್ನ ಆತಪ್ಪ ಅನ್ಮೋ ಟೈಮಿಗೆ ಒಂದ್ ಎರಡು ಚಮಚ ತುಪ್ಪ ಹಾಕಿ ಮಿಕ್ಸ್ ಮಾಡಿ
ಹ್ಮ್ ಬರೋಬರಿ ಮಿಕ್ಸ್ ಮಾಡ್ಬೇಕೇನ್ರಿ
ಹಹ ಮಾಡ್ಬಾರ್ದು ಎಲ್ಲಾ ಅಕ್ಕಿ ಮುರದ ಬಿಡ್ತಾವ ಮತ್ ಹ್ಮ್ ಅಷ್ಟ್ ಮಾಡಿ ಒಂದ್ ಪ್ಲೇಟ್ ಮುಚ್ಚಿ ಸಣ್ಣಂದ ಉರಿ ಒಳಗ ಒಂದಿಷ್ಟು ಮಾಡ ಹಾಕಿ ಇಟ್ಟುಬಿಟ್ರೆ ಬಿರಿಯಾನಿ ರೆಡಿ ಹಾಕಿತೈತಿ ನೋಡ್ರಿ
ಟಫ್ ಐತ್ರಿ ಆದು
ಹ್ಮ್ ಮಾಡಿದ್ರೆನ್ ಟೂಫ್ ಇಲ್ಲ ಒಂದೆರಡು ಸತಿ ಮಾಡಿದ ರೂಢಿ ಆಕಿತ್ತಾನ ಹ್ಮ್ ಏನ್ ಮಾಡರ್ತಿ
ನಾನು ಒಂದ್ಸತಿ ಟ್ರೈ ಮಾಡ್ಬೇಕ್ರೀ ಇದ್ನ
ಬಿರಿಯಾನಿ ಮಾಡೋದು
ಒಂದ್ಸತಿನೂ ಮಾಡಿಲ್ಲ ನಾ ಬಿರಿಯಾನಿ
ಹ್ಮ
ನಮ್ಮ ಮಮ್ಮಿನೇ ಮಾಡ್ತಾ
ಹ್ಮ್
ಅವ್ರೋ ಚಲೋ ಅವ್ರೋ ಚಲೋ ಮಾಡಿರ್ತಾರೆ
ಹ್ಮ್
ಇನ್ನು ಮಾಡಕ್ಕ ಕಲ್ತ್ಕೋಬೇಕು
ಹ್ಮ್ ರೀ
ಇದೆ ತಲೆನೋವು
ಹ್ಮ್ ಮನೆಯೊಳಗೆ ಎಲ್ಲಾರ್ಗು ಬರ್ತೇತಿ ಹ್ಮ್ ಬರಲ್ಲ
ಹ್ಮ್ ನಾವ ಕಲ್ಕೋದು
ಸ್ವೀಟ್ ಏನೋ ಬರಲ್ಲ ರೀ ಪಾನಿಪುರಿ ಮಾಡ್ತನಿ ನೋಡ್ರಿ
ಪಾನಿಪುರಿ ಮಾಡ್ತಿಯೇನೋ ಚಲೋ ಅಲ್ಲ ಪಾನಿಪುರಿ ಮಾಡೋದು ಹ್ಮಹ್ಮ್ಮ್
ಜಗ್ಗ ಮಾಡಿದ್ರು
ಹ್ಮ್ ಅವಾಗ ಏನು ಸಿಕ್ತಿದ್ದೇ ಇಲ್ಲ ಅಲ್ವರು ಎಲ್ಲಾ ಮನ್ಯಾಗ ರೆಡಿ ಮಾಡೋದು ತಿನ್ನೋದು ಅವಾಗ
ಯೂಟ್ಯೂಬ್ ನಾಗ ನೋಡ್ಕೊಂಡು
ತಿಂದು ತಿಂದು ನಾವು ಪನಿಪುರಿ ಆಗಬಿಡೋದು ಅವಾಗ
ಹೌದ್ರಿ
ಹ್ಮ್ ಕಷ್ಟ ಕಷ್ಟ ಸರಿ ಬಂದಾಗ ಯಾನ ಸರಿ ಒಂದ ಆಗಷ್ಟ ಇದ ಬನ್ನಿಸಲಿಲ್ಲ ಹ್ಮ್
ಹ್ಮ್ ಮನ್ಯಾಗ ಕುಂತ ತಿನ್ ತಿಂದ
ಹ್ಮ್ ದಪ್ಪ ಆಗಿದ್ರ ಅವಗೆ ಎಲ್ಲಾರೂ
ಅವಾಗ ಬಾಳ ರೆಸಿಪೀಸ್ ಎಲ್ಲ ಹುಡ್ಕಾತಿದ್ರ ಅವ್ರ ಮನಯಾಗ ಕುತ್ ಕುಂತ ಹಂಗ್ ಮಾಡುದು ಹೆಂಗ್ ಮಾಡುದಂತ
ಹೊರಗ ಏನು ಸಿಗತಿದ್ದಿಲ್ಲ
ಹ್ಮ್
ಮನಯಾಗ ಸುಮ್ಮ್ನೆ ಕುೂತ್ು ಕುೂಂತು ಬೇಸರು ಹಾಗಿತ್ತಾವ
ಅವಾಗ ನೋಡಿರಿಲ್ರಿ ಆ ಅಂಗಡಿನ ತಗತಿದ್ದಿಲ್ಲಾ
ಹ್ಮ್ ಏನು ಇಲ್ಲಾರದಕ್ಕೂ ಆಗಿತ್ತದವಾಗ
ಹ್ಮ್
ಹ್ಮ್ ಏನು ಸಿಕ್ತಿದ್ದಿ ನಾನು ಹೊರ
ಹಾ ಮ್ಯಾಗಿ ಒಂದ್ ಮಾಡ್ಕೊಂಡೆ ಹಾ ಕುಂತ ಬಿಡತ ಎಜುಕೇಶನ್ಗ ಹೊಡ್ತಾ ಕೊಡ್ತರಿ ಆದ್ರೂ್ದ
ಸ್ಕೂಲ್ಂದ ಏಟ್ಲ ಮನಾಗೇ ಇರುದು ಮನಾಗ ಇರದು
ಹ್ಮ್ ಅದು ಆನ್ಲೈನ್ ಕ್ಲಾಸ್ ಅಂತ ಒಂದ್ ಕ್ಲಾಸ್ ನಾಗ ಯಾರು ನೆಟ್ಟಂಗ ಅಟೆಂಡು ಆಗ್ತಿದ್ದಿಲ್ಲಾ
ಹ್ಮ್ ಕೆೇಳ ತಿಳಿದ್ದಿಲ್ಲ ಅಷ್ಟೆ
ಕ್ಲಾಸಸ್ ಆನ ಇಟ್ ಬೇರೆ ಕಡೆ ಹೋಗ್ಬಿಡದು
ಹ್ಮ್
ಈಗ ಹಂಗ ಮಾಡಿದ್ರ ನೋಡಿದೀರಿ ನೋಡಿ ಕಂದ್ರ ಬೆಳಕ್ಕೆ
ಹ್ಮ್
ಹ್ಮ
ನಿಮ್ ಪಿಜೆ ಒಳಗೆ ಇವತ್ತು ಊಟ ಕೊಡತಿಲ್ಲ ರೀ
ಅದ ಸಂಬಂಧ
ಏನನ್ರರಿ ಗೊತ್ತಿಲ್ಲ ಇವತ್ ಊಟ ಇಲ್ಲ ಅಂದ್ರ ಹೊರಗ ತಿನ್ಬೇಕಂದವ್ರಿ ಹ್ಮ್ ಹ್ಮ್ ಸಲರಿಪ್ಪ
ಏನ್ ತಿನ್ನಕ್ಂಟ್ರಿ ಏನ್ ತಿನ್ನಕ್ಂಟ್ರವಾನ್ನ
ನೋಡ್ಬೇಕ್ರಿ ಈಗ ಹೋಟೆಲ್ಗೆ ಹೋಗ್ತೇವಿ ಬಾ ಅಂದ್ರೆ ಇಡ್ಲಿ ಇಲ್ಲ ಪುರಿ ತಿನ್ ಬಂದ್ಬಿಡ್ತೀನಿ
ಹೌ ಇದ್ದ ಹ್ಮ್
ಅಲ್ಲ ಚಾ ಕುಡುದ
ಸರಿಯಾ
ನಿಮ್ ಮಗಳ ಏನ್ ಮಾಡತ ಅಡ್ರಿ
ಮಗಳು ಮುಕೊಂಡಾಳೆವ ಎಲ್ಲೊಬ್ ಕುಂತಾನೆ ಇಲ್ ಮಗ
ಹ್ಮ್
ಚೆಂಗುಡನ್ಮರಾ ಡಬ್ಬಾನ ಶೇಂಗಾ ಎಲ್ಲ ಖದಿ ಮಾಡ್ಯಣ
ತಿಂದು ತಿಂದು
ಹಾ
ಮಸಾಲೆ ಶೇಂಗ ಮಾಡ್ತಾರಲ್ರಿ
ಯಾ ಮಸಾಲೆ ಶೆಂಗಾನು ಮಾಡಿಲ್ವಾ ಅವ ಇದದ್ದಿದ್ದ ಶಂಗಾನ ಹುರ್ದಕ್ಕೆ ನಷ್ಟ
ನಿನ್ನೆನ್ ನೋಡಿದ್ದ ನಾನ್ ಹೆಂಗ್ ಮಾಡೋದಂತ
ಹ್ಮ್ ಮಾಡ್ಯಾರ ಮಾಡ್ಬರ್ರಿ ಯಾರಾದೂ ಬಂದೊಳಗ ಹ್ಮ್ ಹ್ಮ್
ಏನಿಲ್ಲಾರಿೀ
ಎಕ್ಸಾಮ್ ಯಾವ ಮುಗಿತಾವ
ಮುಗಧಾವ್ರಿ ನಮ್ಮ್ ಎಕ್ಸಾಮ್ ಮತ್ತೆಗ್ ಸುಟ್ಟಿ ಕೊಟ್ಟಾರ್
ಹೌದಣ ಚಲೋ ಬಿಡುವ
ಹದಿನೈದು ದಿನ ಕೊಟ್ಟು
ಹಾ್ ನೋಡ್ ಮದ್ವಿ ಮಾಡ್ಕೊಂಡ ಕಕೊಂಡ್ ಒಂದ್ ಇಪ್ಪತ್ತೈದು ವರ್ಷ ಆತನ ನಮಗ್ ಒಂದು ಸುಟ್ಟಿನ ಸಿಗೋಲು
ಸಿಕ್ಕಿರ್ತಾಾವ ಥಗೋರಿ
ಹ್ಮ್ ಹ್ಮ್ ಚಕ್ಕರ್ತ
ಯಾವಾಗ್ರ ಸುಟ್ಟಿ ಸಿಗ್ತೇತ ನ ಇಷ್ಟಬಿಟ್ಟೈತಿ ಹ್ಮ್ ಹ್ಮ್ ಏನ್ ಶಶಿನಾರ ಬರ್ವಳ ನಮ್ಮಗ
ಹ್ಮ್ ಏನು ಇಲ್ಲ
ಶಶಿ ಬಂದ್ಲು ಅಂದ್ರೆ ಸುಟ್ಟಿ ಸಿಗತ ಖುಷಿಯಾದರು ಒಬ್ಬರು
ಹ್ಮ್
ಅಂದುಕಳೆ ಶಶಿ ಅಂದ್ ಕೂಡ ಖುಷಿ ಆತಾರ ಒಬ್ಬರು ಆಹ ನನ್ನ ಮದುವೆ ಅಂತೆ ಅ ಓಹೋ ನನ್ನ ಮದುವೆ ಅಂತೆ
ಚಿ
ಆ ಕೆ ಹತ